ಇನ್ನೊಂದು ಇನ್ನೊಂದ ಎ ಆಯ್ತ ಅದೇ ನಾನು ಇನ್ನೊಂದು ಮಳೆ ನನ್ ಕೊಡ್ಬೇಕು ಹೋಗಣ
ದ ಸ ಅದು ರಾತ್ಿನ ನ
ಹ
ಹೌಐನೂರು ರೂಪಾಯಿ ಬಕ್ಕ್. ಅಜಿ ಹ ಆಗದ ಪಕ್ ಅಂತ ಸಿಗ್ ಬಂದಿತ್ತು ೋ ಏನ್ ಮಾಡ್ತಿದ್ದಾರೆ ನೀನು ಐನೂರು ಸಾವಿರ್ ಲೇಕ್ ವಿಲ್ಲಾ ಎಲ್ಲಾರ. ಕೆಲ್ದ ಮೊಕಾ ಸೇರ್ ಹೊಡಿತನ ಕೆಲ್ಸ ಏನ್ ಕೆಲ್ಸ ಅದು ಅದೇ ನಮ್ಗ್ ಗೊತ್ತಿಲ್ದೇರಂತ ಕೆಲ್ಸ. ನೂರು ರೂಪಾಯಿ ಬಚಾರ್ಗ್ ನಡೆದೆ ಈಗ ಕೆಳು ಬಡ್ಡೆದೇ ಅಕೌಂಟ್ ತೋರ್ತೀನಿ ಈಗ ನೀನು ಇದೆಲ್ಲಾ ಬೇಡ ನೀನು ನ ತಮ್ಮ ಒಂದ್ ವರ್ಷ ನಮ ಮೂರ್ ಸಾವಿರ ಕೇಳ್ದ ಅವತ್ತು ಅದಕ್ಕೆ ಏನಕ್ಕೆ ಕೇಳ್ದ ಮೂರ್ ಸಾವಿರ ರೂಪಾಯಿ ಏನಿಕ್ಕೆ ಕೇಳಿದ್ದು. ಕೇಳಾರ ಸುಮ್ ಕೇಳ್ದೆ ತಾನೆ ಸುಮ್ ಯಾಕೆ ಬಿಡ್ಬೇಕು ಬಸ್ಸು ಬೇಕಾಗಿತ್ತು ಬಿಡನೆ ನಾನ್ ಅವತ್ತೇ ಈ ಮೆಸೇಜ್ ನೋಡ್ನಿಲ್ಲಾ ಸುಮ್ಗಿರ್ಡಾ ಅಂತಾಕೆ ಮೆಸೇಜ್ ಹಾಕಿದಗ. ಸಾಕು ಬುಡು ಕಾಲಲ್ಲಿ ನೋಡ್ಲಿಲ್ಲ ಸರಿ ನಾಂಗ ಫೋನ್ ಮಾಡಿದಿ ಗೊತ್ತಾ. ದುಡ್ಡಾಕಂತಂದ ಮುಚ್ ನಂಬರ್ ಹಾಕು ಅಂತಂದ ನ ಬ ನಂಬರ್ ಹಾಕಣ್ಣ ಸ್ಕ್ಯಾನರ್ ಕಳ್ಸಬೇಡಣ ನ ಏಳದ್ಮೇಲೆ ಕಳ್ಸೋ ಅಂತಂದ್ರ ಆಮೇಲೆ ಪುನಃ ನೀ ಕಳ್ಸು ಅಂದಿಕ್ಕೆ ನಾ ಕಳಿಸಿದ್ದು. ಪುಟ್ಟಣ್ಣ ಎನಿಕರ ನಿಂಗ ದುಡ್ಡು ಯಾರೆ ಏ ಅವ್ರೇ ಹಾಕಿರೋದ್. ಕಣೆ ಆಗ್ಲೇ ನಾನ್ ಇನ್ನೊ ಮೂರ್ ಸಾವಿರಪ . ಅದ ಇನ್ನು ಇನ್ನು ಇನ್ನು ಇನ್ನುಂದು. ಒಂದು ಒಂದು ಹದ್ನೈದು ದಿನ ಗಂಟೆ ಇರ್ತ್ತಕ್ಕ ಅದು ಒಳಾಗ. ಹದ್ನೈದು ದಿನ ಇರುತ್ತ ಸಾಕ್ ಹದ್ನೈದು ದಿನ. ಒಂದ್ ತಿಂಗಳು.
ಪಾಪ
ಯ ಮನಗಳಲ್ಲಿ ಸಾಮಾನ್ಯ ಇತಯತಾರ ಹೊಯಿತವ
ಸಾಮಾನ್ಯ ದೇವ್ರ ಮೊದ್ಲು ಸಾಮಾನ್ ದದ ಅದು ಸಾಮಾನ ಸಾಮನ್ ಗಳು ಏನ ಇಲ್ದ ಖಾಲಿ ಇದ್ರ ಎಕೋ ಹೊಡಿಯಲ್ವಾ ಅಣ್ಣ ಸೌಂಡು. ಅದೇ ಅದು ಅಷ್ಟ ದಮ್ ಹೊಡೀತಾ ಇರೋದು.
ಹ ಐದು ಅಕೌಂಟ್ ಮೂವರು ಅಕೌಂಟ್ ಕೂಡ ಹೆಂಗೆಡ.
ಒಂದೊಂದು ಒಂದೇ ನಂದ ಒಂದ ನಮ್ ಅವ್ವಂದ್ ಒಂದ್ ಹ್ಮ್ ನಿಮ್ ಅಪ್ಪನದು ನಮ್ ಅಪ್ಪಂದು ಒಂದ್ ಹವೇ ಅವ್ವೆ ಲೆಕ್ಕ ಬೂಟ್ ಬೂಟ್ ಫಾ ಕೂಸು. ನಿಮ್ ಲೆಕ್ಕಾ ಇಲ್ದಾರ ನಿಂದು ನಮ್ಗ್ ಲೆಕ್ಕ
ಹೇ ಐದಲ್ಲ ಕಾಲ ಆರು ಸಿಮ್ ತಗೋಂದಿಲ್ವ ವಸದಾಗ್ ನೀನು. ಎಷ್ಟ ಆಯ್ತ ಇದಿದ್ಕ್ಕೆ ಅವ್ರಕ್ಕೆಲ್ಲ ದುಡ್ಡು ಬಂದದಲ್ವಾ ಎಷ್ಟೋ ದುಡ್ಡು ಬಂದ್ ಅಕೌಂಟ್ ಚೆಕ್ ಮಾಡ್ಬೇಕು ಇವಂದ ಲಿಸ್ಟ್. ಒಂದ್ ಸತಿ ನೋಡಿದ್ರ ಬೆಚ್ಚ ಬಿಳ್ಬೇಕಯ್ತ ನಾವು.
ಅಂಗೆ
ಎಷ್ಟೇ ಟೈಮ ಏಳು ವರೆ ಈಸೋ ಈಸೋ ಈಸೂ ಅನಲ್ಲ ಆದ್ರ ಇದೊಂದ್ ಕಾಲ ಆದ್ಮೇಲೆ ಹೋಯ್ನಿ ಹೆಸರ ಸಮ ಆಯ್ತು ಇಬ್ಬ್ರುದು. ಹ ಹ ನಂದಿ ಇನ್ನ ಎರಡು ಮಾಡದ ಮುಗರ ನಾಳಾಗ ಮಾಡ್ತ ಹ ಗಾಿ ಮರಿಬ್ ಗಾಳಿ ಮರಿ ಹಬ್ಬಂಡ ಇನ್ನ ಏನ್ ಮಾಡ್ರ
ಹಾ
ಹ ತಕವಾ
ನಿ ಬ
ನೀವ ತಗಪತಿ ನಿ ಕಾಸಿಲ್ಲ ಕಣ ನಾನೆ ಖಾಲಿ ಕೈಯಗ್ಗ ಕುಂತಾವ್ನಿ ಒಂದ್ ಐದ್ ನೂರ್ ಸಾಲ ಇದ್ರೆ ಹಾಕಿ ಕಾರ್ಯ ಬಂದ್ ತಕ್ಷಣ ಹಾಕ್ತೀನಿ. ಕುಳ್ಳ ನಂಗ ದುಡ್ ಕೊ ಹ ಪುಳ್ಳ ಮಸಾಲಾ ದುಡ್ಡು ಕೊಲ್ಲ ಅದ್ರಲ್ಲೇ ತಿನ್ ನನ್ ತಗಿಯಲ್ಲ ಸಂಡೆ ಸಂಡೆ ತಗಿತಿನಿ ಎಲ್ಲಾಡ್ತೀನಿ ಬಿಡ ಅದ ಎಷ್ಟರ ಅಲ್ದೆಸ ಹಳ್ಕೊಂಡಿದಯ ಇವ್ನು ಕೇಳು ಅಂತ ಹೇಳ್ಲಿಲ್ವೆ ನಾನು ಹೇ ಅದು ಬಿಗ್ಬೋಲಿಯಂ ಡೇಸ್ ಬಂತಲ್ಲ ಅವಾಗಂತ ತಗೋದ ಬಂದ ಇವಾಗ ಇನ್ನೇನ್ ಇನ್ನ ಇ ಸುಮಾರು ಬ್ರಾಂ್ರಾಂೋ ನ ಆಪ್ ಅಂಡ್ ಡೌನ್ ಮಾಡಕ್ ಈಜೆ ಆಗ್ಬೇಕು ಯ ಅಪ್ನ್ ಮಾಡ್ಬಏ ಹೈದರಾಬಾದ್ ಅವಂದ್ರೊಳೆ ಗೊತಣಯ ನೈಟ್ ಡ್ಯೂಟಿ ಅಲ್ಲವಾ ಹ ಬೀ ನೈಟ್ ಡ್ಯೂಟಿ ನೀ ಮಾಡುವ ಅವ್ನಂಗೆ ಹ್ಮ ಬೆಳಯಲ್ಲ ಇಲ್ಲಿ ನಿಡ್ಗೆಡ್ಬೇಕ್ ಕಣ ಆನ ಅ ಹ ನೀ ಮುಂದಾರ ಎಸ ನೀತಿದಂಗೆ ಮಲಕ್ ಬತ್ತ ಹಾ ಅದು ಫಾರ್ಮ್ಯಾಲ್ ಶೂ ಅಕೊಂಡು ಓ ಅಂದ ನನ್ಗೆ ನಾಕ ಬಿಡ್ತಾನ ಹ ಕಂಪ್ಯೂಟರ್ಂಪೂ ಕಲ್ಿು ನಾನ್ ಕೇಳಳ್ತಿನನ ಕಂಪ್ಯೂಟರ್ ಕಲಿಬೇಕು ಕಂಬಳ ಕಲ್ಪತೋಣ ಆಮೇ ಚೋರು ಒಳ್ಳೆ ಕ ನೋರ್ಕ ಒಳ್ಳೆ ನಡಿಿಸಿಡ ಳಳ ನ ಮಾಡಬೇಕ್ಮ ಹಾ ರೀಲ್ಸು ನಡಂಗ ನೀತ ಸಂಾಮ ಮಾಡ ಆಧಾರ ಮಾಡೆ ನುೋ ಐಫನ್ ಬೇಕ ಅ
ಹ
ಕುಣಿಯಕಾಗದ ನಲಾ ಡಂಕ ಅಪಟ ಟೆಕ್ನಾಲಜಿ ಬಳಸಿ ಕನ್ನಡ ಅಲ್ಲ ಅಪ್ಪಟ್ಟಿ ಎರೇಕ ಮನ ಮುರೇಕ ಲ್ಲ ಅ ಆರಟ್ಟ ಯ ನೋಡ್ರಮ್ಮ ೇಗನ್ ಕ್ಯಿ ಮಾಡ್ಕೊಂಬಡು ಬೇಜಾರ ನಮ್ಮ್ ಅಕ್ಕ ಕಣೆಯ ಕಡ ಕುಕ್ಕ ಒಕ್ಕೊ ಕೀರ್ತಚು ನ ಕೀರ್ಂ ಮಗಳಾಯಿಸಕ್ಕೆ ಇರ್ತಿ ಅಂತ ಈ ಕಟ್ಟನೆ್ಮ ಹ ಬಾಳ ನೆಸಕ್ ಇರ್ತನ ಅದಾ ಹೆಸಂಗ ಅ ನ ನಾವು ಯೂಸ್ ಮಾಡ್ತೀವಿ ಅಂದ್ರ ಅಯ್ಯ ಇಲ್ಲ ನಾನೇ ಕೊಟ್ಟು ಇ ಮನಸ ಇದ ಮಾಡ್ ಅಂದ್ಬಿಟ್ಟು ಆಮ ಇದು ಅಂತ ಕೊಟ್ಟ ಪೂರಾ ಆಮೇಲೆ ಇನ್ನೊಂದ ಹಾ ನಮ್ಮ ಅ ನಮ್ಮ ಅತ್ತ ಇತ್ತು ಅದಬಿು ಅ ಇದ ಹಾಕ್ಬು ಒಂದುತ್ ಹಾಕವಿ ಮಾಡ್ರಲ್ಲ ಅದ ಹ ಅನ್ನೆ ನಾನೇ ಮಾಡ್ರದು ಮಾಡಗಾರ ಯಾರಮಾಡ ಕೇಳಿದೀನಿ ಅದು ಸೋಮವಾರ ಬರುವ ಟ್ಯಾಸ್ಕ್ ಬಂದಾದ್ಮೇಲೆ ಅದೊಂದ್ ಆರ ತಾಲು ಇದೊಂದ್ ಆರಾರ ತಾಲು ಅಷ್ಟೆ ಮದ
ಆಗ್ಬಿಟ್ರಿ ನೀನ್
ಆಮೇಲೆ ಈ ಟಾಸ್ಕ್ ಬಂದನ ಮತ್ ಮತ್ ದಿನ ಈ ಟಾಸ್ಕ್ ಹಾಕ್ಸ್ತನಿ ನಾನ ಇಷ್ಟ ಆಗ ನಾನ್ ಮೇಂಟೈನ್ ಇಷ್ಟ್ ಮೇಂಟೈನ್ ಮಾಡ್ನಿಲ್ಲ ಅಂದ್ರ ಪಟ್ಟ ಅಂತ ಅನ್ಸಿರೋನು ಈಗೆಲ್ಲ ಮಂಟೈನ್ ಮಾಡ್ತೀನಿ ಎಲ್ಲಾ ಒಂದಂದ ಕೊಡಕ್ ಆಗಲ್ಲ ಪಪ್ಪಾ ರಾಜಾ ಹ್ಮ ಏನಪ್ಪ ಈಸರಾಮ್ದ ಯಾತರ ಹಾಕಿದ್ರೀ ಇಚವ ರಂಗಾಲ
ಹ
ಅಪ್ಪಾಜಿ ದೊಳ ಒಳಗ ಏನಂದ್ ಬೇಕಾದ ಮ್ಕೊಬಿ ಏನಾದ ು ಬೇವಂತಸ ನೆಟ್ಟ ಅದ್ರಿಂದ ಅದ ರೀಲ್ಸ್ ನೋಡ್ಕೋಬೇಕು ಮೊದ್ಲು ಯಕ ಏನಾಯ್ತು ಹ್ಮ ನನ್ ಕೊಡಾಕ್ ಆಗಲ್ಲ ಚಾಜಿಯರ ಅಲ್ಲಿ ಚಾರ್ಜ್ ಮನಲಿ ಚಾರ್ಜಿ ಹಕ್ಬಿಟ್ ಬಾ ಎಲ್ಲ ಮೂಲೆ ಕೂತಿರ್ತೀವಿ ಅದ ಪಡೆ ಚಾರ್ಜ್ ಆಯ್ತಿ ಇರುತ್ತೆ ನಮ್ಮ್ ಪಡೆ ಯೂಸ್ ಮಾಡ್ಕ ಹ ಅದ ಟ್ರೆಂಡ್ ಆಗಿಬಿಟ್ಟಿದೆ ಈಗ ಎಲ್ಲಾರೂ ಆಟ ಮಾಡಡನ್ ಮಾಡತತನ ಒಬ್ಬರು ಅವನ ಒತ ಡ್ತ ಇಲ್ಲ ನ ಅಯ್ಕ ಇವತ್ತು ಇವತ್ತು ಎಲ್ಲಡೆ ನಂದೇ ಕನೆಕ್ಟ್ ಆಯ್ತಿಲ್ಲ ಮತ್ತೆ ನಂದು ಕೊಟ್ಟೆ ಎಲ್ಲ ಡಿವೈಸ್ ಬುವ ಕೋಸ ನನ್ನಂತ ನಗಿದ್ರ ಎಷ್ಟ್ ಕೆ ಏನ ಕಣಕ್ ಮಾಡಕ ಮಾಡ್ಕಳ್ರಿ ನಾನು ಕ ಅಲ್ಲು ಗುಂಗೆ ಬಿಡೋ ಪೈಕಿ ನಾಒಂದೇ ಸರ್ತಿ ಕುಡತಿದಿದ್ದು ಒಂದೇ ಕುಡತಿದ್ದು ಇನ್ನೊಂದೆರ ಹ ವಡರ ಬಿಡಮ ಸಾಗತ ಹಾಗು ಅದು ಬಿಯಾರ್ ತರ ಸಯ ಇಲ್ಲ ಏನಿಲ್ಲ ಒಂತ ಚಾಗದ ಂತರ ಹೋಗೋ ಕಡ ನಾವು ತುಂಬಾ ದಿನ ಆಗೋತೆ ಅಣ್ಣ ಅವರು ಬಂಡರ್ ಬಾಳ ಅವರು ಅಲ್ಲಿ ವಂಡ್ರ ಬಾಳ ಇದ್ನಲ್ಲ ನ ಹುರ್ಗಿರ ಚೋರ್ಟಿದ್ದೀದಾ ಹ್ಮ್ ನ್ ಇಡ್ ಇ ನವಳಿಗೆ ಹ್ಮ ಕುಡಿಯಗ ಕುಡಿಯ ಆ ಇದ್ ಮಾಡಡ ಡಿವೈಸ್ ಡಿವೈಸ್ ಇದ್ ಮಾಡಡ ಕ್ಟಿವೈಸ್ ಮಾಡಿದ ಹ ಇಲ್ಲಿ ನೋಡ್ರ ಕನೆಕ್ಟ್ ಆಯ್ತಿರಾ ಈ ಟ್ ಇವನ್ ಗ್ಯಾಂಡ್ರಡ್ ಆಗಾರಲ್ಲಯಾ ಹ್ಮ್ ಅದಾಯ್ತು ಕುಡ ಗ ಆಯ್ತು ಅದತ ನಂ ಹೋಗಿದ್ದ ಹೋಗದ ಆ ಹೋಗದ ಇಲ್ಲ ಏ್ರಟ್ ಇಲ್ಲ ಅನ್ಸೆ ಕಡರೆ
ಪ್ರಸನ್ನ ವದನಮ್ ಜಯ್ ಜಗನ್ನಾಥ್
ಹ್ಮ ಪಾನ ಪಂತದ ಅಂತದ್ ಜಾಗ ಇದ್ರೆ ಹೇಳ್ ನೇಪಾಳ್
ನಮ್ ಸಾವಾಸಂದ್ರೆ
ಹ ಇಂತಖರಬ ಂತ
ಹ್ಮ
ವ್ ಈ ಮಾವ ಅವ್ನ ಆಯ್ತ್ ನೋಡು ಆ